ಹಲೋ
ಏನಿ
ಏನ್ ಮಾಡ್ತಾ ಇದ್ದೀರಾ
ಏನ ಇಿಲ್ಲ ಸುಮ್ನೆ ಕೂತಿದ್ವೆ ನೀವು
ನಾವು ಅಷ್ಟೇ ಊಟ ಆಯ್ತಾ..
ಹ್ಮ ಊಟ ಆಯ್ತು ನಿಮ್ದು
ಆಯ್ತು ಏನ್ ತಿಂದ್ರಿ
ನಾವು ಮಾಮೂಲಿ ಅನ್ನ ಸಾಂಬಾರ್
ಹಾ
ನೀವು
ನಾನು ನಮ ಬಾಲ್ಯದ್ದು ಭಾವಚಿತ್ರಗಳನ್ನ ನೋಡ್ಕೊಂಡಿದ್ದೆ
ಹೌದಾ ಏನೇನ್ ನೆಂಪಾಯ್ತು
ನಾವು ಬಾಲ್ಯದಲ್ಲಿ ಎಷ್ಟು ಖುಷಿ ಆಗಿದ್ವಿ ಅವಾಗಿನ್ನ ಸ್ನೇಹಿತಡ ಹೆಂಗಿದ್ರು ಅದೆಲ್ಲ ನೋಡ್ಬಿಟ್ಟು ನೆನಪಾಯ್ತು
ಹಾ
ಬಾಲ್ಯದ ನೆನ್ಪುಗೂ ಒಂಥರಾ ಚೆನ್ನಾಗಿದೆ ಅವಾಗೆಲ್ಲಾ ಏನ್ ನಮ್ಗೆ ಚಿಂತೆಗಳಿರ್ಲಿ ಹೌದು ಅವಾಗೆಲ್ಲ ಏನ್ ಚಿಂತೆಗಳ ಇರ್ಲಿಲ್ಲ ಜವಾಬ್ದಾರಿಗಳ ಇರ್ಲಿಲ್ಲ ನಾವ್ ನಿಜವಾಗ್ಲುೂ ನ ಖುಷಿಯಾಗಿದ ಜೀವನ ಅಂದ್ರೆ ಅದೇ ಅನ್ಸುತ್ತೆ
ಹೌದ
ಅಲ್ವಾ
ಹೌದು
ನಿಮ್ದು ಬಾದದು ಒಂದ್ ಮರೆಯಲ್ಲಗ್ದ ನೆನಪು ಯಾವ್ದದು
ನನ್ಗೆ ನಮ್ಮಮ್ಮ ಒಂದ್ಸಲ ಚಪ್ಲಿ ಕೇಳಿದ್ದೆ ಅದೇ ಕೊಡ್ಸಲಿಲ್ಲ ನಮ್ಮಮ್ಮ
ಹಾ
ಅದ್ಕ್ಕೆ ನೋಡ ದುಡಾ ಆಡ್ಸಿ ಇಟ್ಟೆ ಒಂದಸಲ ಹತ್ಕೊಂಡು
ಅವಾಗೆಲ್ಲ ನಮ್ಗೆ ನಾನೊಂದ್ಸಲ ನಮ್ಮಮ್ಮ ನನ್ಗೆ ರೆಡಿ ಮಾಡಿ ಸ್ಕೂಲಿಗೆ ಶಾಲೆಗೆ ಕಳ್ಸಿದ್ರು ಶಾಲೆಗೆಗೆ ಹೋಗಕ್ ಇಷ್ಟ ಇರ್ಲಿಲ್ಲ ಅದಕ್ಕೆ ಅಲ್ಲಿ ಎಲ್ಲೋ ಒಂದ್ ಹತ್ರ ಬಚ್ಕೊಂಡ್ಬಿಟ್ಟು ಶಾಲೆಗೆ ಹೋಗ್ದೆ ಹಂಗೆ ವಾಪಸ್ ಬಂದ್ಬಿಟ್ಟಿದೆ ಮನೆಗೆ ಶಾಲೆಗೆ ಹೋಗಲ್ಲ ಅಂತ ಅವಾಗ ನಮ್ಮ ಅಮ್ಮ ಸರಿಯಾಗ ಹೊಡೆದಿದ್ರು ಹೆಂಗ್ ಹೊಡೆದಿದ್ರು ಅಂದ್ರೆ ಮುಕುದ್ಮೇಲೆ ಎಲ್ಲಾ ಕಲೆಗಳುಂಗ ಗೆದೋಗಿದ್ದು ಹಂಗ ಹೊಡದಿದ್ರು ನಮ್ಮಮ್ಮ ಅದೇ ನನ್ಗೆ ಬಾಲ್ಯ ದಲ್ಲಿ ಮರೆಯಕ್ ಗದಿರೋ ದಿನಗಳಂದ್ರೆ ಅಂದ್ರೆ ಬಾಯಲ್ಲಿ ನಮ್ಗೆ ಬಾಲ್ಯ ಎಷ್ಟು ಆಟ ಆಡ್ ತಾ ಇದ್ವಿ ಶಾಲೆಗ್ ಹೋಗ್ ಬಂದ್ಬಿಟ್ರೆ ಸಾಕು ಬರೇ ಆಟಾಡೋದೆ ಇನ್ನ ಏನು ಜವಾಬ್ದಾರಿಗಳು ಏನ ಇರ್ಲಿಲ್ಲ ಕೇಳಾರ ಇರ್ಲಿಲ್ಲ ಬಟ್ ಇವಾಗೆಲ್ಲಾ ನೆನ್ಸ್ಕೊಂಡ್ರೆ ಅವಾಗೆಲ್ಲಾ ಎಷ್ಟ್ ಚೆನ್ನಾಗಿತ್ತಲ್ವಾ ಅಂತ ಅನ್ಸುತ್ತೆ
ನಿಜಜಾ ಮರಯಕ್ಕೆ ಆಗಲ್ಲ ಅವನಲ್ಲ ನೀನು ಆಟಗಳೆಲ್ಲ ಯಾವ ಆಡ್ತಿದ್ದೆ ಬೆಸ್ಟ್ ಸ್ಟಾರ್
ನಾ ನಾವ ಅಂದ್ರೆ ಜಾಸ್ತಿ ಕುಂಟೆಲ್ಲ ಆಡ್ತಾ ಇದ್ವಿ ಮರ ಕೋತಿ ಆಡ್ತಾ ಇದ್ವಿ ಮತ್ತೆ ಕ್ರಿಕೆಟ್ ಆಡ್ತಾ ಇದ್ವಿ ಆದ್ರೆ ಎಲ್ಲಾನ ಅದ ಮತ್ತೆ ಅಡ್ಗೆ ಆಟ ಸಮಾನ ಆಡ್ತಾ ಇದ್ವಿ ಈ ಅಡ್ಗೆ ಆಟ ಸಮಾನ ಅಂದ್ರೆ ಜಾಸ್ತಿ ಇಷ್ಟ ಅಂದ್ರೆ
ಪೂಜೆನೇ ಅದು ಮೇನ್
ಹೌದು ನಾನ್ ಚಿಕ್ಕಳಿದ್ದಾಗ ಅದ್ ಅಡ್ಗೆ ಆಟ ಸಾಮಾನ ಕೊಡ್ಸಿಲ್ಲಾ ಅಂತ ಮಣ್ಣ ಮಣ್ಣಲ್ಲಾ ಆಟ ಆಡ್ಕೊಂಡು ಕುತ್ಕೊಂಡ್ ಬಿಡ್ತಾ ಇೆ ನಾವಪ್ಪ ಕೊಡ್ಸೋ ಅವ್ರಗೂ ಬಿಡ್ತಾನೆ ಇರ್ಲಿಲ್ಲ ಅವಾಗ ಅವಾಗೆಲ್ಲಾನೇ ಚೆನ್ನಾಗಿತ್ತು ಮತ್ತು ಇವಾಗೆಲ್ಲಾ ಜಾಸ್ತಿ ನಾವು ಫೋನ್ ಯೂಸ್ ಮಾಡ್ಕೊಂಡು ಇವಾಗೆಲ್ಲ ಇಗನ್ ಮಕ್ಳೆಲ್ಲಾ ಅದನ್ನ ಅನ್ಭೋಸಕೆ ಆಗ್ತಾ ಇಲ್ಲ
ಫೋನಲ್ಲಿ ಮೊಬೈಲ್ಲ್ಲೇ ಕಳ್ದೋಗ್ಬಿಟ್ಟಿದೀವಿ ಕೆಲವರಂದ ಅದನ್ನದ್ರಿಂದ ಆಚರಣೆ ಬರ್ತಾ ಇಲ್ಲ
ಹೌದು ಆದ್ರ ಇವಾಗ ನಾವ್ ಚಿಕ್ಕವರ್ದಾಗಲ್ಲ ಫೋನ್ ಏನ್ ಇರ್ಲಿಲ್ಲ ಬರೇ ಆಟ ಆಡ್ಕೊಂಡು ಇ್ತಾ ಇದ್ವಿ ಅಂದ್ರೆ ನಾ ಒಂದು ್ರೆ ಏನ್ ನಮ್ಗೆೇನ್ ತೊಂದರೆ ಆಗಂತದ್ ಏನ್ ಇರ್ತಾ ಇರ್ಲಿಲ್ಲ ಆರೋಗ್ಯ ಎಲ್ಲಾ ಇವಾಗೆಲ್ಲ ಅದು ಮೊಬೈಲ್ ನೋಡಿ ನೋಡಿ ಕಣ್ಗಳೆಲ್ಲ ಹಾಳಾಗ ಹೋಗ್ತಾ ಇದ್ದಾವೆ
ಹ್ಮ್ ಮೊದ್ಲಿಂದೆಲ್ಲ ನೆನ್ಸ್ಕೊಂಡ್ರೆ ಬೆಟರ್ ಅದು ಆ ಲೈಫ ಬೆಟರ್
ಹ ಆ ಜೀವನ ತುಂಬಾ ಚೆನ್ನಾಗಿತ್ತು ಅಂದ್ರೆ ಖುಷ್ ಖುಷಿಯಾಗಿಿ ಎಲ್ಲಾರ ಜೊತೆಗೂ ಅಂದ್ರೆ ಯಾವುದನೆೇ ಒಂದು
ಹ್ಮ್ ಇವಾಗಿನ್ ಯೋಚನೆಗಳೆಲ್ಲ
ಹ ಅವಾಗೇಏನು ಕಂಡೀಷನ್ಸೇ ಇರ್ಲಿಲ್ಲ ನಾವ್ ಹೆಂಗಾದ್ರು ಇರ್ಬೋದಿತ್ತು ಎಷ್ಟ್ ಖುಷಿಯಾಗಿದ್ವಿ ಅಂದ್ರೆ ಎಲ್ಲರ ಜೊತೆಗೂ ಆಟಾಡ್ಕೊಂಡು
ತಂದೆ ತಾಯಿ ಜವಾಬ್ದಾರಿ ಓದೋ ಜವಾಬ್ದಾರಿ
ಹ್ಮ್ ಅವಾಗೆಲ್ಲೇ ಮಾತ್ ನಮ್ಗ ಏನ್ ಇಷ್ಟ ಆಗುತ್ತೋ ಅದು್ ಮಾಡ್ತಾ ಇದ್ವಿ ಯಾರೇನಾದ್ರು ಅನ್ಕಡ್್ಲಿ ಅಂದ್ರೆ ಅವಾಗ ೇನು ಅಷ್ಟ ಪ್ರಶಗಳಿರ್ಲಿಲ್ಲ ಏನ್ ಜವಾಬ್ದಾರಿಗಳು ಏನು ಇರ್ಲಿಲ್ಲ ಆದ್ರೆ ಇವಾಗ ಏನಾದ್ರು ಮಾಡ್ಬೇಕಂದ್ರೆ ಒಂದು ನೂವು ಸಲ ಯೋಚನೆ ಮಾಡ್ಬೇಕು ಜಾಸ್ತಿ ಜವಾಬ್ದಾರಿಗಳು ಅಪ್ಪ ಅಮ್ಮ ಅವಾಗೇಏನಾದ್ರು ಒಂದು ಆಟ ಇಡ್ರೆ ಸಾಕು ಇದ್ ಬೇಕು ಅಂತ ಆಟ ಇಡ್ಕೊಬಿಟ್ರೆ ಅದನೇ ಕೊಡ್ಸೋವರ್ಗೂ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಅಪ್ಪ ಜಾಮೂನ್ ಬಗ್ಗೆ ಏನು ಅವಶ ಮಾಡ್ತಾ ಇರ್ಲಿಲ್ಲ
ಅವಾಗ ಹೆಂಗ ಅಂದ್ರೆ ಹಾ ಯೋಚನೆಗಳು ಇವಾಗ ಯಾರುಗೆ ಗೆಳ್ತನ ಮಡಗ ಬಂದ್ರೆ ಅವ್ರಲ್ಲ
ಹ ಹೌದು ಇವಾಗ ಎಲ್ಲದ ಜಾಸ್ತಿ ಯೋಚನೆ ಮಾಡಿ ಮಾಡಿ ನಮ್ ನಿರ್ಧಾರ ತಗೊಂತೀವಿ ಯಾವ್ದನೇ ಆಗ್ಲಿ
ಹ್ಮ್ ಅವೆಲ್ಲ ಸುಮ್ಮನೆ ತಿನ್ನದು ಮಲ್ಗೋದು ಹೋಗ ಶಾಲೆಗೆ ಹೋಗ್ ಬರದು ಇಷ್ಟ ಇತ್ತು
ಹಓ ಅವಾಗೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಕೊಡೋದು ಅದೇ ದೊಡ್ಡ ಟಾಸ್ಕ್ ಅವಾಗೆಲ್ಲ ಲ್ಲ ಇವಾಗೆಲ್ಲ ಏನಿಲ್ಲ ಆರಾಮ್ ಇವಾಗೆಲ್ಲಾ ಜೀವ್ನದ ಟೆನ್ಷನ್ಸೆ ಜಾಸ್ತಿ ಅವಾಗ ನಾವ್ ಹೋಮ್ವರ್ಕ್ ಬರೀಬೇಕು ಯಾಕಂದ್ರೆನೆ ಅದೇ ದೊಡ್ಡ ಟೆನ್ಷನ್ ಅವಾಗ ಅದು ಬಿಟ್ಟು ಇನ್ ಏನ್ ಟೆನ್ಷನ್ ಇಲ್ಲ ಕರೆಕ್ಟ್ ಕರೆಕ್ಟ್ ಸಮಯ ಊಟ ಮಾಡೋದು ಮಲ್ಗೋದು ಆಟ ಆಡೋದು ಅವಾಗೆಲ್ಲ ಬಟ್ಟೆ ಅದು ಇದು ಅಂತ ಜಗಳ ಆಡ್ತಾ ಇದ್ವಿ ಅವವಾಗೆಲ್ಲ ಏನಿಲ್ಲ ತರ ಎಲ್ಲ ಇವಾಗ ಅವರಾಗಿ ಕೊಡಸ್ತೀವಿಂದ್ನು ಬೇಡ ಅಂತ ಅನ್ಸುತ್ತೆ ಹುಟ್ಟಿದ ಹಬ್ಬ ಆಗ್ಲಿ ಅವಾಗೆಲ್ಲಾ ಆಚರಣೆ ಮಾಡ್ಬೇಕಂದ್ರೆ ಎಷ್ಟ್ ಖುಷಿ ಪಡ್ತಾ ಇದ್ವಿ
ಹ